ಹಲೋ
ಹಾಂ ಹೇಳಕ್ಕ
ಹಾವಿ ಏನವಿ ನಿನ್ ಹೆಸರ
ನನ್ ಹೆಸರು ನಾಗಮ್ಮದಕ್ಕ ಏನ್ ಮಾಡತಿ ಅಕ್ಕ ಹಾ ಅಕ್ಕ ನಾ ಈ ವರ್ಷ ಬಿ ಎ ಇದೀನಕ್ಕ
ಹೌದಾ ನಿಂಗೇನು ನಿನ್ನೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಕ್ ಹೋಗಿದು
ಹಾ ಅಕ್ಕ ನಂದೇ
ಹಾ ಅಕ್ಕ
ಹಾ ಹಾಕ್ ಬಂದೆವಕ್ಕ
ಹೂ ಎಲ್ಲಿ ಹ ಆಕಿ ಇದ್ದಲ್ಲಿ ಹಾ ಒಂದ್ ತಿಂಗಳ ಮಟ ಆತರಿ
ಹೂ ಏನ್ಡ್ಸರಕ್ಕ
ಹ
ಹಾ ಅಕ್ಕ
ಸ್ನೇಹ ನಿಶಾ ಎರಡು ನೋಡು ಯಾವ್ದ್ ಕರಿತಿರ್ ಕರಿಬೋದು
ಹಾ
ಎರಡ್ ಎರಡು ಎಲ್ಲರಿಗ ಒಂದೊಂದ ಇದ್ರೆ ನನಗೆ ಎರಡು ಎರಡು
ಹಾ
ಹೂ
ಮನೆರೆಲ್ಲ ಏನಂತ ಕರೀತಾರಿ
ಮನ್ಯಾಗ ನಿಶಾ ಹತ್ ಕರಿತಾರ ಹೊರಗ ಸ್ನೇಹ ಹತ್ ಕರಿತಾರ
ಎರಡು ಹೆಸರು ಚೆನ್ನಾಗಿದಾವ ಬಿಡು
ಹೂ
ಹಾ
ಎರಡೆ ಎರಡ್ತಾರ ಅ ಒಂದು ಕೂತಿಿಲ್ಲ ಹೊರಗೆ ಎಲ್ಲಾ ಸ್ನೇಹ ಅಂತಾರ ಇಲ್ಲಿ ಉಣ್ಯಾಗ ಮನ್ಯಾಗ ಎಲ್ಲಾ ನಿಶಾ ಅಂತ ಕರತಾರೆ ಚಾಲ
ಹಾಗೆ ಅದ ಅಕ್ಕ ಏನ್ ಮಾಡ್ಕೊಂತಿ ಅಕ್ಕ
ನಾ ಏನಿಲ್ಲ ಮನೆಗೆ
ಹಾ
ಹೂ ಮನೆಗೆ ಮಾಡದು ಉಣ ತಿನ್ನೋದು ಕೂಡೋದು
ಹಾ ಹಾ ಮದುವೆ ಆಗೇತಿ ಹಾ ಹಾ
ಸ ಮಗ ಇಲ್ಲ ಮಗಳು ಬರ್ಲತಾರ
ಓ ಹ ಹೌದಾ
ಹೂ
ಹಾ ಹಾ
ಹೂ
ಮತ್ತಕ್ಕೆ ಹಾ ಹಾಗೆವಕ್ಕ
ಅಡ್ಗೆ ಮಾಡ್ಬೇಕಾ
ಮಾಡ್ಬೇಕ್ಕ ಸಾಯಂಕಾಲ
ನೀನು ಮಾಡ್ತೀರಿ
ಹಾ ಅಕ್ಕ ಮಾಡ್ತೆ
ಏನನ್ ಮಾಡ್ತಿ
ಅ ರೊಟ್ಟಿ ಒಣಗಿ ಬ್ಯಾಳಿ ಚಪಾತಿ ಹುಡ್ರು ಬಾಳೆ ಇವೆ ಅಲ್ಲ
ಹೂ ರೊಟ್ಟಿ ಬರ್ತಾವು
ಹಾ ಬರ್ತವು ಅಕ್ಕ
ಚಲೋ ಮಾಡ್ಲಂಗ ಇನ್ನ ರೊಟ್ಟಿ ಮಾಡಾಕ್ ಬರಲ್ಲ
ಹೂ ಹಾ ಹ್ಮ್ ನಂಗ್ ಚಪಾತಿ ಸರಿಯಾಗಿ ಚಪಾತಿ ಸರಿಯಾಗಿ ಬರಲ್ಲ ಆದ ರೊಟ್ಟಿ ಮಾತ್ರ ಸರಿಯಾಗಿ ಮಾಡ್ತ
ಹ್ಮ್ ನಾನ ಚಪಾತಿ ಮಾಡಕ್ ಬರ್ತವ ಎಲ್ಲಾ ತರ ಕೆಟ್ಟ ಹಚಿ ಎಣ್ಣೆ ಕಡೆ ರೊ
ಚಪಾತಿ ಬರಂಗಲ್ಲ ರೊಟ್ಟಿ ವರ್ ಒಬ್ಬ್ರೊಬ್ರು ಒಂದೊಂದಂದು ಕಡಿಮೆ ಇಬಡಕ್ಕ
ಹ್ಮ್ ಚಂದ ರೊಟ್ಟಿ ನಮ್ಮ ಮಮ್ಮಿ ಮಾಡಕ್ ನೋಡ್ತೀನಿ ಅ ತರ ಮಾಡ್ತೀನಿ ಕೈ ಕಲ್ಲಿ ಗಂಟ ಗೊತ್ತಾವ
ಹ್ಮ
ಇವ ಕತ್ತನ್ ತಿರುಗುದೇ ಇಲ್ಲವು
ಹಿಟ್ಟ ಹಾಕಿ ಸ್ವಲ್ಪ ನೀರ್ ಹಚ್ಚಿ ಮಾಡಿದ್ರೆ ತಿರುಗ್ತಾವೇನು
ನಮಮ್ಮಿ ಕೇತ ನಮ್ಮಿ ಹೆಂಗ ಬಡತಿರ್ತಾರ್ ನೋಡ್ತೀನಿ ಹಂಗೆ ಬಡರ್ತೀನಿ ಕರೆ ಆ ಕಲ್ಲಿಗೆ ಎಂಟು ಗೊತ್ತವು ರೊಟ್ಟಿಕಲ್ಲಿಗೆ ಮುಂದ ತಿರುಗುದೇ
ಬಿ ಇಲ್ಲೇ ಅದಾರ ನಿಂಬಲ್ಯಕ್ಕೆ
ಹ್ಮ್ ನಾವೇ ಎಲ್ಲ ಇದ್ದೀವು ನಮ್ಮ ಮಾವನ ಕಡೆನ
ಹ್ಮ ಹಾ ಹಾ
ಮಾಮಾಗ ಕೊಟ್ರ
ಹೌದಾ ಚ
ಹ್ಮ ಮಮ್ಮಿ ತಮ್ಮಗೆ
ದ ಅಲ್ಲ ಹೇಳರಿ
ಹ್ಮ್ ಸಣ್ಣಕ್ಕ ಹಿಡ್ಕೊಂಡು ಎಲ್ಲಿ ಅದನ್ನ ಈಗನ ಇಲ್ಲ ಮದ ಆಗ್ಬೇಕು
ಹ್ಮ್ ಹ್ಮ್ ಹ
ಹ್ಮ್ ಅಲ್ಲಿ ಹೋಗಿಲ್ಲ
ಹ್ಮ್
ಇಲ್ಲಿದ್ದಿಲ್ಲ
ಹ ಅಣ್ಣಾರ ಏನು ಮಾಡ್ತಾರಕ್ಕ ಕೆಲ್ಸ
ಅವರು ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾರ
ಹಾ ಹಾ
ಹ್ಮ್
ಆಯ್ತ ಅವವ ನೀನು ಮತ್ತೆ ಅಣ್ಣ ಮೂರ ಜನಾನ
ಹಾ ನಮ್ಮ ತಮ್ಮ ನಮ್ಮಜ್ಜಿ
ಹ್ಮ್ ಹ್ಮ್
ಹ್ಮ್ ಐದ್ ಮಂದ ಇರ್ತು
ಹ್ಮ ಹಾ
ನಮ್ಮ ಮಮ್ಮಿದ ಮಮ್ಮಿ ನಮ್ಮ ಮನೆಯವ್ರದು ಮಮ್ಮಿ ಇಬ್ರದು ಮಮ್ಮಿ ಅಜ್ಜಿನಿ
ಅದೇ ಅದೇ ಒಳಗಿಂದ ಮಾಮಾಗ ಕೊಟ್ರಾರಂದಲ್ಲ
ಹಾ ನಮ ಪಪ್ಪ ತಿಳ್ಕೊಳೋಣ ಇಲ್ಲೇ ಬಂದಿವವಲ್ಲಾ ಸಣ್ಣವರು ಹಡ್ದಾಗೆ ಹಾ ಇಲ್ಲೇ ಅದಿವವಲ್ಲ ಮತ್ತ ಇಲ್ಲೇ ಮಾಮಾಗ ಕೊಟ್ರ ಎಲ್ಲಿ ಹೊರಗ್ ಹೋಗೋದಿಲ್ಲ ಏನಿಲ್ಲ ಜಂಜಾಟ
ಹ್ಮ ಹಾ
ಹ್ಮ್ ಪರಪ ಏನ್ ಮಾಡತ್ತ
ಆಕಿ ಒಂದ್ಚೂರ್ ಬಟ್ಟೆ ತೊಳ್ಯಕತ್ತಾಳ
ಹಾ ಯಾಕ ಲೇಟ್ ಆಗ್ಯಾವ ಬಟ್ಟಿ
ಅಲ್ಲಿ ಇಲ್ಲಿ ಕೂತಿ ಅದ್ರ್ದು ಟೈಮ್ ವೇಸ್ಟ್ ಮಾಡ್ಯವು
ಹ್ಮ ಈಗ ಬಟ್ಟೆ ಜಲ ಹಾಕ್ಬೇಕಿಲ್ಲ ಅಂದ್ರೆ ಒಣದದಲ್ಲಿ ಹೇಗೆ ಹೋಗ ಗಬರ ಮಾಡೇ ಆಲತದ
ಅದೇ ನಮ್ಮವ ಹಂಗಗೆ ಬೈತಿರ್ತಾಳ ನಾ ಇಬರು ಹಂಗೆ ಮಾಡ್ತ ಕತ
ಹಾ ಹಂಗ ಜರ ಬಿಸ್ಲಗ್ ಒಣಗದ್ರ ಚಂದ ಒಣಗಗ್ತಾವ ಇಲ್ಲಾಂದ್ರೆ ವಾಸ ವಾಸ ಹಂಗೆ ವಾಸ ಇರ್ತಾವ್ ಬಿಸ್ಲಗ್ ಒಣಗ್ಲಿಲ್ಲ ಅಂದ್ರ ಒಂದ್ ಸ್ವಲ್ಪ ಬಿಸಲ್ ಉಂಡ್ರನೆ ವಾಸ ಹತವ್ ಅವು ಬಟ್ಟೆವು
ಹ್ಮ ಆಟೆ ಮಾ ನಾ ಹೇಳು ಜಲ್ದಿ ಹೋಗದ್ ಹಾಕ್ಬೇಕು
ಹಾ ಬಟ್ಟಿ ಒಣಗದ್ ಹೈರ್ಯಣ್ಣ ಅಟ್ಟೆ ಒಂದ್ಿಬ್ರದ ಬಟ್ಟಿ ಇದ್ರೆ ನಡೀತ ಇತದ ಅಲ್ಲೆಲ್ಲಾರ ಹಾಕ್ಲಿಕ್ ಬಾ ಮಂದಿ ಬಟ್ಟ ಇದವಲ್ಲ
ಬಾಳ ಏನಿಲ್ಲ ನಂದು ಮಮ್ಮಿದು ಅಕ್ಕನು ಮೂರೆ ಜನದು
ಹ್ಮ್
ಅಣ್ಣ ನಾಳೆ ಬರ್ತಾ ಇದ್ದಾನೆನು
ನಾಡ್ದ ಒಬ್ಬ್ರದ ಬಟ್ಟಿ ಅಷ್ಟ
ಹಾ
ಹ್ಮ್ ಸಂಜೆಕ್ ಮಾಡ್ಬೇಕಂದ್ರೆ
ಮಾಡ್ಬೇಕಕ್ಕ ನಿಮ್ದಕ್ಕ
ನಮಗೂ ಯ್ತ್ ಮಧ್ಯಾಹ್ನ ಮಾಡಿದ ಸ್ವಲ್ಪ ಸ್ವಲ್ಪ ಯಾವ್ದ ನೋಡ್ಬೇಕಿನ
ಹ್ಮ್
ಒಂದ್ ಸ್ವಲ್ಪ ಅ್ಣಕ್ಕಿಡ್ಬೇಕ ಬಿಸಿದು
ಹಾ
ಉಳ್ಕಿದ್ದಲ್ಲಾ ಐ್ ಚಪಾತಿ ಮಧ್ಯಾಹ್ನ ನಾಲ್ಕರ್ ಸುಮಾರ ಮಾಡಿದವ ಲೇಟ್ ಆಗ್ಯದ ಅಡ್ಗವತ್ತ
ಹಾ ಹಾ ಮಧ್ಯಾಹ್ನ ಊಟಕ್ ಬರ್ತಾರಾ ಅಣ್ಣ
ಬರ್ತಾರ ಒಂದೊಂದ್ಸತಿ ಬರ್ತಾರಾ ಒಂದೊಂದ್ಸರಿ ಬರಲ್ಲ
ಹಾ ಹಾ
ಹ್ಮ್ ಹೊರಗೆ ಎಲ್ಲಾರ ಬೇರೆ ಕಡೆ ಹಳ್ಳಳ್ಳಿಗಳೊಳಗೆ ಇರ್ತವ್ರ ಕೆಲ್ಸಗಳು
ಹಾ ಅದು ಹಳಿ ಹಳಿ ಕೆಲ್ಸಾನೆ ಆಯ್ತು
ಹಾ ಬೇರೆ ಹಳ್ಳಿಗೂ ಅದು ಹೋಗಿದ್ರ ಅಂದ್ರ ಬರ ಟಕ ಇಲ್ಲೇ ಲೋಕಲ್ ಇದ್ರತ್ತಕ್ಕೂ ಬರ್ತ ತ್ತ
ಹಾ
ನಮ್ಮ್ ತಮ್ಮ ದಿನ ಬರ್ತಾನ ಅವನು ಹೂ ಹೋತಾನ ಅವ್ನು ಅಂಗಡಿಗೆ ಹೋತನ ಅವನು ಕೆಲ್ಸಕ್ಕ ಅವನು ಮೂರು ನಾಲ್ಕರ್ ಸುಮಾರು ಹಿಂಗ್ ಬರ್ತಾನ ಅವನು ಊಟಕ್ಕ
ಹ್ಮ ಹ್ಮ
ಆ ತನ ಟೈಮ್ ಇರ್ತದ ಮಾಡ್ಕೋತಿನ್
ಹಾ ಹಾ ಅವ್ವ ನೀನು ಇಬ್ರ ಇದ್ದಾರಲ್ಲ
ಹಾ
ಹಾ
ನಾ ಅಡ್ಗೆ ಮಾಡ್ಕೊತೀನಿ ಬಟ್ಟೆ ಓಗಿತ್ತಾರ
ಹಾ ಅದೇ ಇವಾಗ ನಿಂಗಂಗೂ ಭೀ ಮಾಸ್ ಷ್ಟ ಕೆಲ್ಸ ಇದು ಆಗಲ್ಲ ಅನ್ಸ್ತು ಬಗ್ಿ ಮಾಡದಲ್ಲ
ಹೋಗ್ಯಕ ಬರುದಿಲ್ಲ ನಾನ ಹೋಗಲಿಕ್ಕೆ ಬಟ್ಟೆ ಎಲ್ಲ ಮಾಡ್ತೀನಿ ಈ ಕರೆ ಬಟ್ಟೆ ಹೋಗ್ಲಿಕ್ಕೆ ಬರಲ್ಲ ಏನ್ ಹಿಡ್ಕೊಂಡೆ ತ ನಿ ಬಾಂಡೆ ಅಡಗಿ ಕಸಾ ಪರ್ಶಿ
ಹ್ಮ್
ಎಲ್ಲಾ ಮಾಡ್ತೀನಿ ನಿ ಬಟ್ಟೆದು ಹಕೋತಾರ
ಹಾ ಹಾ ಈವಗ ಏಳ್ ತಿಂಗಳಲ್ಲ
ಹಾ ಈ ಮುಗಿತಾವ ಇನ್ನ ಎರಡು ದಿನ ಬಿಟ್ಟು
ಹಾ ಹಾ
ಹೇಳು ಮುಗುದು ಎಂತ ಚಾಲ್ ಆತ
ಹಾ ಹಾ
ಹ್ಮ್ ಈಗ ಈಗ ಕೆಲ್ಸನು ಆಗಲ್ಲ ಸೊಂಟ ಅದು ಬ್ಯಾನ್ ಆ
ಹೂ ಆತಿರ್ತಾವ ಇವಾಗ.
ಕುಂತಾಗ ಜಾಸ್ತಿ ಏನ. ಬಾಳತ್ ಕುೂತ್ನದ್ರ ಮಣಿ ಮ್ಯಾಗ ಸೊಂಟ ಬ್ಯಾನ್ತ್.
ಹಾ.
ಹ್ಮ್ ಮತ್ತ ಬಾಂಡೆನ ಬಾಳ ಇರ್ತಾವ ಕುೂಟ್ಟ ತಿಕ್ಕಬೇಕಲ್ಲ.
ಹ್ಮ್ ಹಾ.
ಮಮ್ಮಿನೂ ಬಿದ್ ಕೈ ಮುರ್ಕೊಂಡಾರ ಅವ್ರಿಗೂ ಜಾಸ್ತಿ ಕೆಲ್ಸ ಇದ ಆಗಲ್ಲ.
ಹೌದಾ.
ಹಾ ಮನಿಗ್ ಕಟ್ಟಬೇಕಾದರೆ ನೀರ್ ಹೊಡಕ್ರ ಕಾಳ ಜರ್ ಬಿದ್ದಾರ.
ಹಾ ಹಾ.
ಹಂಗೆ ಅದು ಎಲ್ಲಾ ಪ್ಲಾಸ್ಟರ್ ಎಲ್ಲ ಹಾಕಸಿ ಕೂಡಾಗ ಮೂಳೆ ಅಂದ್ರನು.
ಬ್ಯಾನ್ ಹಾ ಬ್ಯಾನ್ ಆಕ್ತಾ ಇರ್ತಾ ಇತಿ ಅದು.
ಹಾ ಜಾಸ್ತಿ ಕೆಲಸ ಏನು ಅವ್ರಿಗೂ ಆಗಲ್ಲ.
ಹ್ಮ್
ಅವ್ರಗ್ ಹೈರಾಣ ಆತದತ್ ನಾನು ಮಾಡ್ತಿರ್ತೀನಿ ನನ್ಗೂ ಏನ್ಗಲ್ಲಗ್ಯಾರ.
ಹ ಹ್ಮ.
ಹ್ಮ್ ಎಲ್ಲಾ ಹೈರಾಣ.
ಐರಾಣ ನೀವ ಒಬ್ರೇನಾ.
ಹ್ಮ್ ನಾನು ನಮ ತಮ್ಮ.
ಹಾ ಸಪ್ಪಾಕ ಏನಾಗಬೇಕು.
ಹ್ಮ್ ಅವ್ರ ಹಂಗ್ ನೋಡಕ್ ಹೊರ ನಂಗ ಸಣ್ಣವ ಆಗ್ಬೇಕಬೇಕು.
ಹಾ ಸಣ್ಣವನ್ ಮಗಳ.
ಮಮ್ಮಮ್ಮಿ ತಾತನ್ ಮಗಳು.
ಹಾ ಹಾ ಹಾ.
ನನಕ್ ಸಣ್ಣವ ಆಗಬೇಕು.
ಅದೇ
ಹ ಅಕ್ಕ ಅಕ್ಕ ಅಂತೀನ ನಾವು ಮ ಅಕೊಂಡು ಎಲ್ಲಾ ಸಣ್ಣವರ್ ಇದ್ದಾನ ಹಿಡ್ದದೆ ಒಂದೇ ಒಂದ್ ಸ್ವಪ್ ಸಣ್ಣ ಸಣ್ಣ ಏಜಿನವರೆ ಎಲ್ಲಾ. ಅತ್ತ ಅರಿತ.
ಅಕ ಇನ್ಬೇಕಕ್ಕ ಅದಾಳ ಗಂಗು.
ಹಾ ಹಾ ಅಕ್ಕಿ ನಮ್ ತಂಗಿ ಅಕ್ಕಿನೂ ಸಣ್ಣವನೇ ಆದಕ್ಕು ಕರೆ ನಾವು ಇಬ್ಬರು ಹೆಸರು ಗಂಟೆ ಕರಿತೀವಿ. ಏನ್ ಇದು ಮಾಡಲ್ಲ ನನ್ಗಾಕಿಗೆ ಯಾಡೇ ವರ್ಷ ಡಿಫ್ರೆನ್ಸ್ ಯಡ ವರ್ಷ ಸಣ್ಣ ಕಟ್ಟೆ ನನ್.
ಹಾ.
ನನಗ ಸಪ್ನಕ್ಕಗ ಎರಡು ವರ್ಷ. ಸ ನನಗ ಹಾಕುವ . ಕಾಲೀಲ್ಲ.
ಹ್ಮ್.
ಫೋನ್ ಹಚ್ಚಿದ್ರರು ಒಬ್ರಗ ಒಬ್ರು ಕಾನ್ಫರೆನ್ಸ್ ನಾಗಕಗ ಇಕ್ಕಿ ಬೈ ಇಕಿಗನಾ ಬೈ.
ಅಕ್ಕ ತಂಗಿಯ ಅಂದಲ್ಲಿ ಅಕ್ಕ ತಂಗಿಯ ಅಂದಲ್ಲಿ ಇರಾವಲ್ಲಕ್ಕವು.
ಹಾ ಅವ ಸೀರಿಯಸ್ ನ ಇಲ್ಲ ಸುಮ್ಮ್ ಹಂಗೆ ತಮಾಷೆಗೆ ಹಂಗ.
ಹಾ ಒಂದು ಬತ್ತಂದ್ರೆ ಆಯ್ತು ಇವತ್ತು ನಾವು ನಮ್ಮ ಅಕ್ಕ ನಾನು ಬರೀ ಒಂದು. ಸ್ವಲ್ಪ ಮನಿ ಹೊಲ್ಸಿತ್ತೀನ ಅಂತ ಹೇಳ್ಬಿಟ್ಟು ಈಯತನ ಜಗಳನ ಜಗಳ.
ಹ್ಮ್.
ಅಕ್ಕಿ ಅಕ್ಕಿಗೆ ಅಕ್ಕಿ ಪುಲ್ ನೀಟ್ ಇರ್ತಾಯ. ಸ್ವಚ್ಛ ಇರ್ತಾಳ ನಾ ಅಲ್ಲಿ ಇಲ್ಲಿ ಇರ್ತೀನ ಅವಾಗವಾಗ.
ಹ ಎಲ್ಲ ನೀಟ್ರ್ಬೇಕು. ನೀಟ್ ಹರಿಗೆ ಅಲ್ಲೆಲ್ಲ ಇದ್ರೆ ಅಟ್ಟೆ ಇದು ಆತ ನಮ್ಮ ಮಮ್ಮಿನ ಹಂಗೆ ನಮ್ಮ ಮಮ್ಮಿ ಎಲ್ಲಾ ಜೋಡಿಸಸ್ತಾರ ನೀತೆಗೆ ನಾ ಇಲ್ಲ ಕಡೆ ಇಡ್ತೀನಿ ನಮ್ಮಮ್ಮಿ ಶೆಟ್ಟಿ ಬಂದ್ ಬೈತಿರ್ತಾರ ಅಂತ
ನಂಗ ಅಕ್ಕ ಬಯತಿರ್ತಾಳ ನೀ ಇಷ್ಟು ಇಷ್ಟು ದೊಡ್ಡಕ್ಕಗಿದ ಬುದ್ಧಿನೇ ಬರಲ್ಲ ಶಿಸ್ತ ತಾನದೇ ಇಲ್ಲ ನಿಮ್ ಬಲಯಕ ಅನ್ಕೋತ್ ಬೈತಿ ಇರ್ತಳ
ಹೌದೌದು ಸರಿ ಆಯ್ತೇಳ ಮತ್ತೆ ಹಚ್ತೀನಿ ನಿನ್ಗ ಹ